ಹಲೋ
ಹೇಳಳಿ ಮೇಡಮ
ಅೋ
ಇದ ಯಾರು ಬೇರೆಯವ್ರ ಮಾತ್ರಾತಿದ್ದೀರಾ
ಆರಾಮ
ಹ ಆರಾಮಿದ್ದೀನಿ ನೀವ್ ಆರಾಮಿದ್ದೀರಾ ಕಪೂರ್ ಅವರ ನೀವು
ಇಲ್ಲ
ಹಾ ಮೂತ್ಯಾರು
ನೀ ನಕ
ಮೇನಕ್ಕ ಮೇನಕನಾ ಮೇನಕನಾ
ಮೀನಕ
ನೀನಕ್ಕ ಆಯ್ತ್ಬಿಡಿ ನೀವು ನೀರಲ್ಲಿ ಬಿಟ್ಟು ಹೊರಗೆಕ ಬಂದಿದೀರಾ
ತಾನ ಪಟ್ಟನೆ ಮೇನಕ
ಹೌದಾ ನಾನಿನು ನೀವಿದು ಹೊರಗ್ ಬಂದ್ಬಿಟ್ರ ಅನ್ಕೊಂಡಿದ್ದೆ ನಾಲ ಪೂರ್ವಷಿ ಮೇನಕ್ಕೆ ಬೇರೆ ಬೇರೆ ಕಡೆ
ಅದೇ ರಿಯಲ್ ನೇಮ್ ಊರ್ವಷ್ಟ ಪಟ್ಟನಮು ಮೇನಕ
ಹ ಆಯ್ತ ಆಯ್ತು ಹೇಳಿ ಮೆನಕ ಅವ್ರೆ
ಇಲ್ಲ ಊರು ಜ
ಸರಿ ಊರ್ ವರ್ಷಿ ಅವರೇ ಹೇಳಿ
ನಿಮ್ಸ್ರೇನ್
ನನ್ನ ಹೆಸರು ಇನ್ನೊಬ್ರ ಯಾರ ಇರ್ತಾರಲ್ಲ ಮೇನಕ ರುಕ್ಮಿಣಿ
ರುಕ್ಮಿಣ ಅಲ್ಲ
ಇಂದ್ರಜ ನನ್ನ ಹೆಸರು
ಹಿಂದ್ರಜಾ
ಹ್ಮ್ ಇಂದ್ರ ಏ ಇಂದ್ರನ್ ಮಗಳ್ ಕಣೆ
ಮಗಳ ಹೆಷ್ಟರು ಎಂದ್ರ ಜಾನ
ಹೌದು
ಅಲ್ಲ ಅಲ್ಲ ರಮ್ಯಾ
ಹಹ ರಮ್ಯಾ ಅಲ್ಲ ಇಂದ್ರ ದೇವನ್ ಮಗಳು ಇಂದ್ರಜ
ಅದು ಅವನು ಹೆಣತಿ
ಹ ಹಾ ಇಂದ್ರಾಣಿ ಅವ್ರ ಹೆಂಡತಿ
ಮಗಳ ಇರ್ಬೇಕಕ್ ನೋಡಿ ಇಂದ್ರಾಣಿ
ಹೇಗಿಲ್ಲೇ ಇಂದ್ರಜ ಅವ್ರ ಮಗಳು
ಹ ತಪ್ಪಾಗ ಏನಾದರು ತಿಳ್ಕೊಂಡಿರೆ ನ್ ನೋಡ್ ನೀವ್
ಆ ಇಲ್ಲ ಇಲ್ಲ ಇಲ್ಲ ಮೇಡಮ್ ಕರೆಕ್ಟ್ ಆಗೇ ತಿಳ್ಕೊಂಡಿದ್ದೀ ಮೇಡಮ್ ನೀವೆ ತಪ್ಪ ಕೇಳ್ತಯಿದ್ರಾ
ಹ್ಮ್
ನಮ್ಮನ ಆಗಿಲ್ಲ ರೀ ಆಸೆ ಸಿಷ್ಟಿಲ್ಲ ನಮ್ಮಮ್ಮಿನೇ ತ್ತ ನಾವವು ಹಂಗೆ ವಾಕ್ ಮಾಡ್ತಾ ಇದೀವಿ ನೋಡಿ ಸ್ವರ್ಗದಲ್ಲಿ ನಮ ಸಣ್ಣಮ್ಮಾರ್ ಮಾಡ್ತಾರ ನೋಡ್ರಿ ಹ ಆಯ್ತ ಅದು ಏನ್ ದೂರ ಮಾಡಿ ಸಿಗದಿಲ್ಲ ರೀ ನಮ್ಮ ಅ ಗೃಹದಲ್ಲಿಯ
ನಿೆಲ್ದುರ್ಗಿಗ ಏನಂತರರಿ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಕೇಳ್ತನಿ ಎರಿ ಏನ್ ಸಂದೇಶ ಮಾಡಿರಿ ಹ ಸಂದೇಶ ನೆಟ್ವರ್ಕ್
ಸಂದೇಶವಾಣಿ ಎಸ್ ಎಂ ಎಸ್ ರೀ
ಅಯ ಯಾವ್ದ ಒಂದು ವಾಣಿರೀ ಒಟ್ಟನ್ ವಾಣಿ ಸಿಕ್ತಲ್ರಿ ಅಲ್ಲಿ
ಅಂತಲ್ಲ ಹಾಕೀರಿ
ಯಾಕಂದ್ರ ಒಂದು ಮನೆ ಬಂಗಲೇರಿ ಅದು ಏನ್ ಅನ್ಕೊಂಡಿರಾ ಅಂತ ಬಂಗ್ಲೆಲಿ ನೆಟ್ವರ್ಕ್ ಸಿಕ್ಬೇಕಂದ್ರೆ ಇನ್ ಸುಮನೆ ಸಾಮಾನ್ಯರೀ
ಬಂಗ್ಲೆ ಒಳಗೆ ಹಾಕಿರಿ ನೀವು
ರೀ ನಾ್ ನಿಮ್ಮಂತ ಪೂರ್ ಪಿಪರ್ ಅಲ್ಲ ರೀ ನ್ ರಿಚ್ ರಿಚ್ ರಿಚಾ ನೀವ್ ಒಂದಿನ ರಿಚ್ ಆದ್ರೆ ಹೆಂಗ್ರೀ ನವು ಡೈಲಿ ರಿಚ್ ಆಗಿರುವಿ ಇನ್ಮೇಲ್ ರಿಚರ್ ನವ್
ಹ
ನಮ್ ಫ್ರೆಂಡ್ ಹುಚ್ಚರಗಾರ್ರಿ ಇಲ್ಲಿ
ಹ್ಮ್ ಹ್ಮ್ ಹ್ಮ್್ಮ್
ಮತ್ತೇ ರೀ ನೀವೆಲ್ಲ ಇದೀರಾ ನೀವು ನರಕದಲ್ಲ ಇದೀರಾ ಅನ್ಸುತ್ತ ಉತ್ತ ನೋಯಕ
ಸ್ರ್ಗರದ
ಹೌದ್ರೀ ನೀವತ್ತು ರಿಚ್ ಆಗಿದ್ರಲ್ರಿ
ಹ್ಮ ಹಾಗೆ
ಮತ್ತೆ ನೀವು ದುಡ್ಡು ಕೊಡ್ಲೇ ಇಲ್ಲ ಅಲ್ರರಿ ಸ್ವಲ್ಪ ನಮಗೆ ಏನ್ ಎಷ್ಟು ಕೇಳಿದ್ದೀರಿ ನಾನು ಒಂದು್ ಆಫ್ಟರ್ ಅಲ್ಲಿ ಒಂದು್ ಫಿಫ್ಟಿ ಲ್ಯಾಕ್ ಕೇಳಿದರಿ ಅಷ್ಟೇ ಕೊಡ್ಲಲ್ರರಿ ನೀವು
ಇಲ್ಲ ಈಗ ಹಾಕ್ಬೇಕನ್ನಿದ್ದೀರಿ ನೀವೇ ಅಂದ್ರಲ್ಲ ನಾವೇ ರಿಚ್ ಆಗಿವ ಅಂತೇಳಿ
ಇಲ್ಲ ರೀ ಹಾಕ್ರಿ ಇವಾಗ
ನಮ ಸರ್ವಟಿ ಕೆಲ್ಸ ಕೊಟ್ಟಿರಿ ನಮ ೋನ್
ಪರವಾಗಿಲ್ಲ ಹಾಕ್ರರಿ ಹಿಂಗೆಲ್ಲಾ ಮಾಡ್ಬಾರ್ದ್ರಿ ಹೇಳಿದಂಗೆ ಮಾತ್ ಕೊಟ್ಟಿದಂಗೆ ನಡ್ಕೋಬೇಕ್ರಿ ಅದು
ಷೂ ಮಾರ್ನಿಂಗ್ ರೀ
ಕಳ್ಸ್ರಿ ಊರ್ವಷಿ ಅವ್ರೇ
ನಿಮ್ನಿದ್ದನೇ ಬರಲ್ಲಟ ನತು ಮ ನಿಿ ಬರಲ್ಲ
ಬರ್ತೈತ್ ರೀೇ ಬರ್ತೈತೆ ಫೋನಲ್ಲಿ ಮಾತಾಡ ಅಂತ ಹೊರಗಡೆ ಬಂದ್ವಿರಿ ನೀವು ಬೇರೆ ಫ್ರೀ ಇದ್ರಾ ಅದಕ್ಕೆ ರ
ಹ್ಮ್ ಏನ್ ಊಟ ಮಾಡಿ
ಊಟ ಬೆಂಡೆಕಾಯಿ ಪಲ್ೆ ಚಪಾತಿ ಮತ್ತ ಅನಸಂಬಾರ್ರೀ ನೀವ್ರಿ
ಬದನಕಾಯಿ ಪಲ್ಯ ಮತ್ತ ರೊಟ್ಟಿಗೆ
ಬದ್ಮ ಕಪ್ಪಲ್ಲೇ
ಸತ
ಹಾ ಅಟ್ ಬಿಡ್ರಿ ಮತ್ತೆ ಎಲ್ರುೂ ಏನ್ ಮಾಡ್ತಾದಾರ
ನನ್ ಫೋನ್ ತಗೊಂಡು ಕೆಲ್ಸಕ್ಕೆ ಹರ್ಚ್ಚನ್ರಿ ಒಬ್ರಿಗೆ
ಹೌದಾ
ಆ ಕೆಲ್ಸ ಹನೊಬ್ರು ನೋಡಕ್
ಕೆಲಸ ಮಾಡ್ತಿದೀ್ರೀ ನೀವು
ಹಾ ಮಾಡಿಸತೀವ್ರಿ ಮಾಡಲ್ರಿ
ಏ ಭಾರಿ ಬಿಡ್ರರಿ ನೀವು ಬಸಿ ಪರ್ಸನ್ ರೀ ನೀವು
ಬರ್ಲ್ಡ್
ಹೌದ್ರಿ ಫ್ರೀನೇ ಇರಲ್ರರಿ ಥ್ಯಾಂಕ್ಸ್ ರೀ ನಂಗೆ ಟೈಮ್ ಕೊಟ್ಟಿದ್ದಿಕ
ನಾನ್ ಟೈಮ್ ಕೊಡ್ತ ಯಾರ್ಯಾರನ್ ಜೊತೆ ಅೇ ಆಕ್ಟಿವ್ ಆಗಿ ಮಾತಾಡ್ತಾರ ಅವರಿಗೆಲ್ಲಾ ಟೈಮ್ ಕೊಡ್ತನ
ಹಾ ರೀ ಮತ್ತೆ ಏನ್ ಮಾಡಿದ್ರಿ ಬೆಳಿಗ್ಗೆಯಿಂದ
ಬೆಳಿಗ್ಗೆಯಿಂದ ಬಸಿಂರಿ
ಅದೇನ್ ಕಲರ್ ಕಲರ್ ಎಲ್ಲ ಮಾಡ್ತೀರಂತೆ ಫ್ಲವರ್ ಪಟ್ಟ ಸಮಥಂಗ್ ಸಮಥಂಗ್
ಎಲ್ಲಾ ಮಾಡ್ತನ್ರಿ ಅರ್ಧ ಮರ್ಧ
ಇಲ್ಲ ರೀ ನಿಜ ಚೆನ್ನಾಗೈತ್ರಿ ಅದು ಖುಷಿ ಆಯ್ತ್ ರೀ ಎಲ್ಲೋ ನಾನ್ ಅನ್ಕೊಂತ ಇದ್ರಿ ರೀ ಇವ್ರಿಗೆ ನನ್ ಟ್ಯಾಲೆಂಟ್ ಬಂದ್ಬಿಟೈತ್ ಸ್ವಲ್ಪ ಮೇಡಮ್ ಅವ್ರಿಗೆ ಕಪೂರ್ ಅವ್ರಿಗೆ ಅಲ್ಲ ಸಾರಿ ಊರ್ವಶ್ರೀ ಅವ್ರರಿಗೆ
ಈಪುರಿಯ
ಅನ್ಕೊತಿದ್ದೆ ರೀ ಕಪೂರ್ ಅಂದ್ರೆ ಅದು ನಮ್ ಇನ್ನೊಬರು ಸಿಸ್ಟರ್ ಇದ್ದಾರ್ ರೀ ಅದು ಗೊತ್ತಿರಾ ಸಿಸ್ಟರ್ ರೀ ಅದು ಅದು ಸ್ವಲ್ಪ ಡೇಂಜರ್ ಐತ್ರಿ ಅಷ್ಟ್ ಒಳ್ಳೇದಿಲ್ಲ ರೀ ಅದು
ಹೌದ್ರೀ
ಹೋದ್ರಿ ಹ್ಮ್ ನಿಮ್ಗೆ ಗೊತ್ತಿಲ್ ಬಿಡ್ರಿ ಅದ್ರ ಬಗ್ಗೆ ಅದು ಬಾಳ ಡೇಂಜರ್ ರೀ ಅದು ನೀವ್ ಗೊತ್ತಾಗ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ
ಬಳ್ಕೊಲ್
ಮತ್ತೇನ್ ರೀ ಸಮಾಚಾರ
ಹೇಳ್ರಿ ಏನ್ ಮಾಡಕತ್ತಿರಿ
ನಾವು ವಾಕ್ ಮಾಡ್ತಾ ಇದೀವಿ ನೋಡ್ರಿ
ಹೇಳಿರಿಲ್ಲ
ಏನ್ರೀ
ಹೇಳಿರಲ್ಲ ವಾಕ್ ಮಡಕತ್ತಿನಿ
ಹೌದ್ರೀ ವಾಕ್ ಮಾಡ್ತೀದಿನಿ ಅಂತ ಹೇಳ್ದೆ ನೀವ್ ಏನ್ ಮಾಡ್ತಿದ್ದೀರಾ
ಬಿಸಿ ಏನ್ರಿ
ಅದು ಗೊತ್ತು ಬಿಡ್ರಿ ಮೊದ್ಲೆ ನೀವು ಊರ್ವಶಿ ಅಲ್ವಾ
ಹ್ಮ್
ಅಪ್ಪ ಸ್ವರ್ಗದಲ್ಲಿ ಕೆಲಸ ಎಲ್ಲ ಇರುತ್ತೆ ಅಲ್ಲೆಲ್ಲ ಗುಡಿಸ್ಬೇಕು ಇದು ಅರಮನೆಯನ ತೊಳಿಬೇಕು
ನೃತ್ಯ ಎಲ್ಲಾ ಪ್ರಾಕ್ಟೀಸ್ ಮಾಡಿ ನಾನು ಅವ್ರ್ ಬಂದವ್ರಿಗ್ ಹೇಳ ನೃತ್ಯ ಹಾಡಿ ಟೈಮ್ ಪಾಸ್ ಮಾಡ್ಬೇಕ್ ರೀ ನಾನು
ಹೌದ್ರಿ ನೃತ್ಯ ಮಾಡ್ಬೇಕು ಅಲ್ಲಿ ಇದು ಟೆಲಿವಿಷನ್ ಎಲ್ಲ ಇಲ್ಲ ಅಲ್ಲ ರೀ ಅದಕ್ಕೆ ನೀವೆ ಅಲ್ಲ ರಿೀ ಅಲ್ಲೆಲ್ಲಾ ಫುಲ್ ಡ್ಯಾನ್ಸ್ ಎಲ್ಲಾ ಮಾಡಿ ಟಿವಿ ತರ ಎಲ್ಲ ನೀವೆರಿ ಅಲ್ಲಿ- ನೃತ್ಯನೆ ಹೌದು ವೃತ್ತಿ ಎಲ್ಲ ಮಾಡಿ ಯಾವ್ ಯಾವ್ದ್ ಮಾಡ್ತೀರ ರೀ
ಭರತನಾಟ್ಯ ಮಾಡ್ತೀರಾ ಅಲ್ಲಿ ಅಲ್ಲ ರೀ ಶಿವ ತಾಂಡವ ಶಿವಗಷ್ಟ ರೀ ಬರದು
ನನಗೂ ಬರ್ತದ್ರಿ
ಇಲ್ಲ ರೀ ಶಿವ ತಂಡವ ಅಂತದ ಅದು ನೀವು ಮಿಸ್ಟಾಕ್ ಮಾಡ್ಕೊಂಡಿರ್ ನೋಡ್ರಿ
ಇಲ್ಲ ನನ್ಗ್ ಬರ್ತಿದ್ರಿ
ಶಿವತಾಂಡವ ವಿಷ್ಣು ತಾಂಡವ
ಹ ರೀ ಅದು ಅವ್ರವ್ರ ಟ್ಯಾಲೆಂಟ್ ನೀವು ಯಾಕ್ ರಿ ಹೇಳ್ಕೊಂಡು ಹೇಳ್ತಾ ಇದರ
ಊರ್ವಶಿ ತಾಂಡವಿ
ಹ ಇದು ಓಕೆ ರೀ
ಇವೆಲ್ಲಾ ನಂಗ್ ಬರ್ತಾವ್ರೀ ಟೈಮ್ ಪಾಸ್ ಮಾಡ್ತೇನ್ ರೀ ನಾನು
ಹ್ಮ್ ಹೌದ್ ಬಿಡ್ರಿ ಕೋಟೆ ಅಲ್ರಿ ಅದು ಅರಮನೆ
ಹ ಅಲ್ಲ ರೀ ಅದು ದರ್ಕ
ಆಯ್ತ್ ಬಿಡ್ರಿ ಅದು ಯಾವಾಗ ಬೇಕಾದ್ರೆ ಚೇಂಜ್ ಆಗ್ಬೋದು ರೀ ಅದು ಕೋಟೆನೂ ಆಗ್ಬೋದು ಅರಮನೆನೂ ಆಗ್ಬೋದು
ಇಲ್ಲರಿ ನರ್ಕವಳ ಕೋಟ್ಟರಿ ಸ್ವರ್ಗವಳ ಕರ ಮಣರಿ
ಆಯ್ತು ಬಿಿಡ್ರಿ ಮತ್ತೇನ್ ೀ ಸಮಮ್ಮಾಚರ
ಇ
ಮತ್ತೆ ಏನಾದ್ರು ಡೈಲಿ ರೋಟೀನ್ಸ್ ಇವತ್ತು ದಿನ ಏನಾನ ಮಾಡಿದ್ರಿ ಸ್ವಲ್ಪ ಎಲ್ಲ ತಿಳ್ಕೊಂಡಿದೀವಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತೆಲ್ಲಾ ಮಾಡ್ಬೇಕ್ರಿ ಇಲ್ಲ ರೀ ಹೋಗ್ಬೇಕು ನನ್ಕಿಂತ ನಾ್ ಅಪೋಜಿಟ್ ಜಾಸ್ತಿ ತಲೆ ಕೆಟ್ಿಸಸ್ಕೊ್ ಬಿಟಾರ್ರೀ
ಏನಂತರಿ
ಅವರಿಗೆ ನಾನು ಒಳ್ಳೆ ಡಾಕ್ಟ್ರ ಆಗಬೇಕು ಅಂಂತೇಳಿ ಬೆಳಿಗ್ಗೆ ಐದ ಗಂಟೆಗೆ ನಾಕಕ್ ಗಂಟೆಗೆ ಫೋನ್ ಮಾಡ್ತಾರೀ ಅವ್ರು ನನ್ ಎಕ್ಸಸೈಜ ಯೋಗ ಮಾಡ್ಸಕ್ರಿ
ಹ್ಮ್
ಅದಕ್ಕೆ ಬೆಳಿಗ್ಗೆ ಕಾಲ್ ಮಾಡಕ ಇಷ್ಟೊತ್ತ ಫೋನ್ ಮಾಡಿ ಹೇಳ್ತಾರ ರೀ ಅವರು ನಾ ಬೆಳಿಗ್ಗೆ ಫೋನ್ ಮಾಡ್ತೀನಿ ಎದ್ದಿರಿ ಅಂತ
ಹ್ಮ್ ಹ್ಮ್
ತಸ ಮಾತಾಡ್ತಾರೆ ರೀ ಅವ್ರು ನನ್ನ ಹತ್ರ ಎಕ್ಸಸೈಸ್ ಮಾಡೋದು ವಾಕ್ ಮಾಡ್ಕಂತ ಹೌದ್ರಿ ಅದು
ನೀವು ನಾಕ್ ಗಂಟೆಗೆ ಎದ್ರಿ ಅಂದ್ರೆ ನಮ್ ಬೋನ್ಜಾರಿ ಇರ್ತ್ರಿ
ಅಯ್ಯವಾಗ ಬಿಡ್ರಿ ಹೋಗ್ಲಿ ನನ್ಗೆ ಎದೊಳಕ್ ಆಗಲ್ರಿ ಇವತ್ ಬೆಳಿಗ್ ಕಣ್ ಮುಚ್ಕೊಂಡ್ ಹತ ಕುಕ್ಕಿಂಗ್ ಮಾಡನ್ರು ನನ್ನು ಬೆಳಿಗ್ಗೆ ಯಾರ ಹೇಳನ್ರಿ ನಮ್ ಕಷ್ಟ ಇ ನಮ್ದು ನೋಡ್ರಿ ಎದಳದೇ ಇಲ್ಲ ಅತ್ತ್ರ ಇದು ಏನೇನ್ ಹೇಳ್ರಿ ಆಕಡೆ ತಿರ್ಗಿ ಮಕೊ್ ಬಿಿಡ್ತೇತ್ರಿ ಈ ಕಡೆ ತಿರುಗಿ ಮಕ ಮುಡತ್ರಿ ಈ ಕಡೆ ಬಂದ್ ಹೇಳಿದ್ರ ಆ ಕಡೆ ತಿರ್ಗತತ್ರಿ ಈ ಕಡೆ ಹೋಗಿ ಹೇಳರಿ ಈಕಡೆ ಅಂತ ಇತತ್ರಿ ಹಟೆಲ್ ತಪ್ಪಸ್ಕೊಂತ ಇರ್ತತ್ರಿ ಇದು
ಹ್ಮ ಹೌದೌದ್ರಿ ಏನ್ ಅಂದ್ರತರಿ
ಕರಟಲ್ರಿ ನೀವೇ ನೋಡ್ರಿ ಅರ್ಥ ಮಾಡ್ಕೊಂಡೆ ಅದ ಸರಿ ಅದನ್ನ ಅದಕ್ಕೆ ಹೇಳಿದ್ರೆ ಅಲ್ಲ ಅೂ ರಾಂಗ್ ಅಂತ ಪ್ರೂವ್ ಮಾಡ್ತೇತ್ರಿ ಮತ್ತೆ ವಾದ ಮಾಡಕ್ ನಿಂತ ಬಿಿಡ್ತೇತ್ರಿ ಒಂದ ಯಾಕ ಬಂದ್ ಬಿಿಡ ಅದ ಹೆಂಗ
ಆಚುಲಿ ಅವ್ರು ಚಿಕ್ಕವರ್ ಇರ್ಬೇಕಾದ್ರೆ ಲಾಯರ್ ಆಗ್ಬೇಕು ಅನ್ಕೊಂಡಿದ
ಹ ಅದ ರೀಜ ಮಿಸ್ ಆಗಿ ಈ ಫೀಲ್ಡ್ ಬಂದ್ಬಿಟ್ಟತ್ರಿ ಅದು
ಹಾ ರೀ ಅದ್ರದ್ದ ಎಫಕ್ಟ್ರ ಆಾಕ ಈಗಿನ
ಹ
ಹಂಗಾಗಿ ವಾದ ಮಾಡ್ತಾಳೆ
ಏ ಕಡಿಮೆ ಏನು ರೀ ವಾದಂಬಡ ನಂಬರ್ ಒನ್ ರೀ ಒಂದ್ಸಿತ ಡೌಟ್ ಬಂದ್ಬಿಡ್ತದ್ರಿ ನ ನಿಜ ಹೇಳಿದ್ ಸು ಹೇಳಿಂದನ ಅಥವಾ ನಾನೇ ಕನ್ಫ್ಯೂಸ್ ಆಗ್ಬಿಟ್ನನಾ ಅಂತ ಹೇಳಿ ಆ ರೇಂಜಿಿಗೆ ಮಾಡ್ತತ್ ರರಿ ಅದು ಅದ
ಯಾಕಿನ್ ತಪ್ಪಿದ್ರುನು ಒಪ್ಕೊಳಲ್ರಿಗ ಯಾಕಕ್ ಗೊತ್್ರರಿ ಹಾಕಿಗ್ ನಾವವು ಡಿಸರ್ವಿರಲ್ಲರಿೀ
ಇಲ್ರಿ ತಪ್ಪು ನಾನ್ ಮಾಡ್ರರು ನಂದೇ ತಪ್ಪು ಅವ್ಡ್ ಮಾಡ್ರರು ನಂದೇ ತಪ್ಪ್ರೀ ಅದು
ಅದೇ ನಾವವು ಡಿಸರ್ ಇರಲ್ರಿ ಹೀಗೆ ಅದಕ್ಕೆ ಪಾದ ಮಾಡ್ತಾಳಿ
ಫುಲ್ ಪ್ರೂವ್ ಮಾಡಕ್ ನಿಂತು ಬಿಿಡ್ತತ್ರಿ ಅದು ಒಂದಷ್ಟತ್ತಾಗ ಅದಕ್ಕೆ ನಾನ್ ಸುಮ್ ಯಾಕ ಅ ಸೇರಿ ಮಾತಾಡೋದು ಅಂತೇಳಿ ಸುಮ್ನೆ ಆಗ್ಬಿಡ್ತನ್ ರೀ ನಾನು..
ಹ್ಮ್ ಚರ ಮಾಡ್..
ನೋಡ್ರಿ ಈಗ್ಲ ಹಂಗಿ ತಿರ್ಗ್ತೇತ್ ನ ಆ ಕಡೆ ಹತ್ರ ಈ ಕಡೆ ತಿರುಗ್ತತ್ರಿ ಅ..
ಹ್ಮ.
ಹ.
ಭೂಮಿ ತಿರ್ಗದ್ ನಿಂತಿರ್ರ ಎಷ್ಟು ಕಷ್ಟನೋ ಆಕಿ ತಿರ್ಗದ್ ನಿಂತರು ಅಷ್ಟೇ ಕಷ್ಟ ರಐತಿ..
ಹ ಹೌದ್ರಿ ಅದಕ್ ಫೋನ್ ಇದ್ರೆ ಸಾಕ್ರಿ ಭೂಮಿ ಇರೋತ್ತೇನ್ ಬೇಡ.
ಭೂಮಿಗ್ ಹೇಳಕತಿಲ್ರಿ ನಾ ನಿಮ್ಗೆ ಹೇಳಕತ್ತ.
ಹ ಸರಿ ರರಿ ನೀವ್ ಈಗ ಆಮೇಲ್ ಮಾಡ್ತೀನಿ ಇಡ್ರಿ.. ಹ ಬಾಯ್ರರಿ ಓ. ರಿ ಧನ್ಯವ ತಗಳ್ರಿ.